ಹ ಏನ್ ಮಾಡ್ ಇದಿದ್ರೆ
ನಾನು ಸುಮ್ಮನೆ ಹಾಗೆ ಓಡಾಡ್ತಾ ಇದ್ದೆ ನೀವ ಏನ್ ಮಾಡ್ತಾ ಇದ್ರಿ
ನಾ ನಿಮ್ಗೆ ಕರೆ ಮಾಡೋಣ ಅಂತ ಕರೆ ಮಾಡ್ದೆ ಹಾ
ಹ್ಮ ಊಟ ಆಯ್ತಾ ನಿಮ್ದ?
ಹಾ ಆಯ್ತು ನಿಮ್ದು,
ಹಾ ನಮ್್ದು ಮಾಡ ಏನ್ ಮಾಡಿದ್ರು ಊಟ ನಿವತ್ತು
ಊಟ ಅನ್ನ ಸಾಂಬಾರು ಹಪ್ಳಾ ನೀವೇನ್ತನ್್ರಿ
ಇಷ್ಟೆ ಮಾಡಿದ್ರು ಇವತ್ತು. ಹಂಬತ್ ಚಾ ಆಿಲ್ಲಲ್ಲ ನಮ್ಮ್ ನಾನ್ ಹೊಾಸ್ಟೆಲ್ಲ ಇದೀನಿ ಹೊಾಸ್ಟ ಹ ಹಾಗೆಲ್ಲ.
ಹೊಸ್ಲೇಲ್ ಹಂಗೆ ಇರುತ್ತೆ ಬಿಡಿ.
ಹಾ ಯಾ. ಏನ ಮಾಡಕ್ಕಾಗಲ್ಲ ಸಿಮೆ ಕೊಟ್ಟೆಗೋಸ್ಕರ ಅಲ್ಲಿ ನಮ್ಗೆ ಹೊರ್ಗಡೆನೂ ಬಿಡಲ್ಲ ಅಂತಾರೆ ಹೋಗ್ಬೇಕಾದ್ರೆ.
ಹಾ.
ಒಂದ್ಗಡೆ ಹೋಗ್ಬೇಕಾದ್ರೆ ನಾವು ಅಪ್ಪ ಅಥವಾ ಅಮ್ಮಗೆ ಕಾಲ್ ಮಾಡಿ ಬುಕ್ಲ್ಲಿ ಬರ್ದಿಕ್ಕಿ. ಎಷ್ಟ್ ಗಂಟಾಗಿ ಹೋದ್ವಿ ಎಷ್ಟ. ಎಷ್ಟ ಗಂಟೆಗೆ ಬಂದ್ವಿ. ಅಂತ ಬರ್ಬಿಟ್ಟ ಬರ್ಬೇಕ ನಾವು ಕೆೊಂದ. ಅ ಬಿಡಲ್ಲ ನಾವ್ ಹೇಳ್ತೀವಿ ಅಪ್ಪ ಕಾಲ್ ಮಾಡ್ಕೊಡ್ತೀವಿ ಮಾತಾಡಿ ಅಂತ. ಹಾ ಹಾ ಅದನ್ನು ಬಿಡಲ್ಲ ಒಂತರ. ಆೇ ಸಂಜೆ ಆರು ಐದುವರೆ ಅಷ್ಟಲ್ಲಿ ಮಸ್ಲ್ಲಿ ಇರ್ಬೇಕು ನಾವು. ಅದು ನಾನು ಬಸ್ ಸ್ಟಾಪ್. ಇಿಂದ ನಮ್ಮ ಹಾಸ್ಟ್ಲು ಎಷ್ಟು ದೂರ ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಮೂವತ್ತು ನಿಮಿಷಗಳ ಕಾಲ ನಡಬೇಕಕ್ ನಾವು.
ಹಾ.
ಮ ಹಾಗಲ್ಲ ನಾ್ ಮದ್ೆೇ ನಮ್ಮ್ಾಲೇಜ್ ದೂರ ಇದೆ. ಅದ್ರಲ್ಲ ಎಷ್ಟ. ಸೋಮವಾರ ನಮಗೆ ಪರೀೆ ಬರೆ ನಮಗೆ ಪರೀಕ್ಷೆ ಎರ ಗಂಟೆಯಿಂದ ಐದು ಗಂಟೆವರೆಗೂ ಇದೆ ನಾವು ಬರಸ ಏಳುವರೆ. ಇನ್ ಬಾಯಿ ಬರ್ಕೊಂಡ್ ಸತ್ತ ಹೋಗ್ಬಿಡ್ತಾಳ ನಮ್ ಮನಲಾಯ ಪಾಲಕಿ. ಹ್ಮ್.
ಇರ್ಲಿ ಬಿಡಿ ಎಲ್ಲಾ ಕಡೆನೂ ಆಗ್ಲಿ ಗೆ ಅನುಸರಿಸಕೊಂಡು ಹೋಗ್ಬೇಕಷ್ಟೆ.
ಇವಾಗ ಎರಡ್ ವರ್ಷ ಮುಗಸಿದೆ ಇನ್ನೊಂದು.
ಹ್ಮ ಅಷ್ಟೇ ಇನ್ನೊಂದ್ ವರ್ಷ ಹ್ಮ್ ಆಮೇಲೆ ಆರಾಮಾಗ ನಿಮ್ಗೆ ಬೇರೆ ಕಡೆಲ್ಲಾದ್ರು ಇರಕ್ ಬಿಡ್ತಾರೆ
ಹ್ಮ.
ನಿಮ್ಗೆ ಯಾವ್ ಪ್ರಾಣಿ ಇಷ್ಟ.
ಪ್ರಾಣಿ ನನ್ ನನ್ಗೆ ಸ್ನೇಹಿತರಲ್ಲಿ ತುಂಬಾ ಇಷ್ಟ ನಂಗೆ ಪ್ರಾಣಿಗಳೆಗಳಲ್ಲಿ ಏನ ಬೇಳಿ ನನ್ಗೆ.
ಇಲ್ಲ ಇಲ್ಲ ಸಾಕು ಪ್ರಾಣಿ ಇಷ್ಟನಾ.
ಹಾ ಸಾಕು ನನ್ಗೆ ಪ್ರಾಣಿಗಳಷ್ಟು ಇಷ್ಟ ಆಗಲ್ಲ.
ಹಾ.
ನನ್ ಬರಿ ಹ ಮೊದ್ಲು ಹೇ ಶಾಲೆಯಲ್ಲಿ ಇದಿದ್ದಾಗ. ಬೆಕ್ಕನ್ ಸಾಕ್ತಾ ಇದ್ವಿ ಅದ್ ನಾವು ಬೆಕ್ ತರ್ತಾ ಇದ್ವಿ ಎಲ್ಲ ಓಡಾಗೋದು ಅಥವಾ ಏನಾದ್ರು ಮಾಡಷ್ಟ್ರಲ್ಲಿ ನಾಯಿ ಬಂದು ಏನಾದ್ರೂ ಮಾಡ್ಬಿಡ್ತಾ ಇತ್ತು ಮ ಮತ್ತೆ ಒಂದ್ ನಾಲಕ್ ತಂದ್ವಿ ಆಮೇಲೆ ಇನ್ನೊಂದು ಏನೋ ಆಗ್ಸತ್ತೋಯ್ತು ಅಷ್ಟೆ ಬಿಟ್ಬುಟ್ವಿ ತರದೇ ಬಿಟ್ಬಿಟ್ವಿ
ಈ ತರ ಆದ್ಮೇಲೆ ಇಷ್ಟ ಆಗಲ್ಲ ನಮ್ಮನೇಲ್ಲೂ ಅಷ್ಟ ಹ ನಮ್ಮ ಮನೆಯಲ್ಲೂ ಅಷ್ಟೆ ನಾಯಿ ಎಲ್ಲ ಸಾಕ್ತಿದ್ವಾ
ಹಾ
ಮೊದಲ್ನೇ ಸಲಿ ಸಾಕದ್ವಾ ತುಂಬಾ ಆಸೆ ಪಟ್ಟು ಅದನು ಹಂಗೆ ಹ್ಮ್ ಅ ಯಾರೋ ಮನೆ ಹತ್ರ ಸಾಯಸ್ ಬಿಟ್ರು ಅದನ್ನ ಆಮೇಲೆ ಅಂದ್ರೆ ಅವರು ಅವ್ರ್ದ ಮಲ್ದು ಕೈ ಏನೋ ಕಚ್ಬಿಟ್ಟಿತ್ತು ನಮ್ ನಾಯಿ ಅಂದ್ರೆ ಅದು ಬೇಕು ಅಂತ ಕ ಒಂದ್ಾಯಿಗಳ ಅಂದ್ರೆ ಗೊತ್ತಲ್ವ ಅವ್ರು ಮಗಳು ತಿಂಡಿಯ ನೋ ಇಟ್ಕೊಂಡಿದ್ಲ ಅಂತೆ ಹ ಬಂದಿದ್ದಾಳ ಹತ್ರ ಎಲ್ಲ ಬಂದ್ಬಿಟ್ಟು ಅದ್ರ ಜೊತೆ ಆಟ ಆಡಿದ್ದಾಳೆ ಅದಕ್ ಸ್ವಲ್ಪ ಕೋಪ ಆಯ್ತು ೆ ನ ಆಡಿಿ ಕೊಡ್ಸ್ ಹೋಗ್ಬಿಟ್ಟಿದ್ದಾಳೆ ಅವಕ್ ಅದು ಕಚಿರೋದ ಅದಕ್ಕೆ ಅದಿಕ್ಕೆ ಅವ್ರಪ್ಪಾ ನಮ್ ಕಣ್ಮಂದೆನನೆ ನಾವ ಎಲ್ಲಾ ನೋಡ್ತಾನ ಇದಿವಿ ಕಲ್ಲಿ ಹೆಂಗ ಹಾಕ್ಬಿಟ್ರರು ಗೊತ್ತಾ ನಮ್ ನಾಯಿ ಮೇಲೆ
ಅಲ್ಲ ನೀವೇನ್ ಮಾಡ್ತಾ ಇದ್ರಿ
ಮಕ್ಳಾಗ ಏನ್ ಮಾಡಕ್ಕ ಆಾಗುತ್ತೆ
ಇ ಹಾಕ್ಬಿ್ರ ಸ ಹೋಗ್ಬಿಟ್ಟ
ಹಾ ಹೌದು
ಹಾನ್ ಅವ್ರಪ್ಪಾನ
ಹಾ ಹೌದು ಅದಾದ್ಮೇಲೆ ಮತ್ತೆ ನೊಂದ ನಾಯಸ್ ಹಾಕದ್ವಿ
ಹಾ.
ಹ್ಮ್ ಎಲ್ಲಾ ಚೆನ್ನ ಚಂದ ಚಂದ ಚೆನ್ನಾಗಿರೋವೇ ಸಾಕ್ತಿದಿತ್ ಒಂದು ಒಳ್ಳೆ ಅಹ ಅಹ ಬ್ರಿಡ್ ತಗೊಂಡ್ ಬಂದ್ಬಿಟ್ಟ ಸಾಕ್ತಿದವಿ ನಾವು. ಹ. ಐನ್ನೊಂದ ಸಾಕುದ್ವಿ ಅದದು ಅದನು ಅಷ್ಟೇ ಚೆನ್ನಾಗೆ ಇತ್ತು ಅಂದ್ರೆ ಎಲ್ಲಾ ನಾವ್ ತಂದಿದ್ದೆಲ್ಲ ಹೆಂಗಿರ್ತಾ ಇತ್ತು ಅಂದ್ರೆ ಒಂದು ಐದ್ ವರ್ಷ ಆರು ವರ್ಷ ನಮ್ ಜೊತೆನೆ ಇರ್ತಾ ಇದ್ವಿ ಆಮೇಲೆ ಅವ್ ಏನೋ ಅ ತರ ಆಗ್ಬಿಟ್ಟ ಸ ಹೋಗ್ಬಿಡ್ತಾ ಇದ್ದಿತ್ತು. ಅದೇಏನಾಗಗ್ತಿತ್ತ ಅಂದ್ರೆ ಅದ ಮೇಲೆ ತುಂಬಾ. ಬಾ. ಇದು. ಅದ್ರ ಜೊತೆನೆ ಬೆಳೆ್ದದು ಅದ್ರ ಜೊತೆನೆ ಇದು ತುಂಬಾ ಇದಾಗಬಿಟ್ಟಿದ್ವಿ ಅದಿಕ್ಕೆ ಹಚ್ಕೋಬಿಟ್ರಿ ಹಚ್ಕೋಬಿಡ್ತಾ ಇದ್ರಿ ಆಮೇಲೆ ಇನ್ನೊಂದು ಅಷ್ಟೇ ಒಂದು ಕಾರ್ ಏನೋ ಬರ್ತ ಇತ್ತು ಹೋಗ್ಬಿಟ್ಟಿದೆ ಇದು. ಕೂತ್ಕೊಂಡ ಹೋಗ್ಬಿಡಿದ್ರೆ ಆ ಕಡೆ ಹಾಸ್ಪಿಟ್ಲ್ಗೂ ಸೇರ್ಸಿಲ್ಲ ಏನು ಇಲ್ಲ.
ಹ್ಮ ಹ್ಮ.
ಹ ಅದು ಮತ್ತೆ ಹಂಗೆ ಆಗ್ಬಿಡ್ತು ನಾವವು ಆಮೇಲೆ ತುಂಬ ಹೊತ್ತ ಆದ್ಮೇಲೆ ಹೋಗ್ ನೋಡಿದ್ವಿ ಅಷ್ಟೊತ್ತಿಗೆ ಅದು. ಆ ಸುತ್ತ ಹೋಗ್ಬಿಟ್ಟಿತ್ತು. ಮತ್ತ ಇನ್ನೊಂದ್ ಸಾಕುದ್ವಿ ಅದನ್ನು ಯಾರೋ ಪಾಯ್ಸನ್ ಹಾಕ್ಬಿಟ್ರು ಅದಿಕ್ಕೆ. ಇಲ್ಲೇ ಮನೆ. ಹತ್ರಾರರು ಇಷ್ಟ ಹಾಕ್ಬಿಟ್ಟು ಅದನ್ನ ಸಾಯಿಸಬಿಟ್ರು.
ಮನೆಯ ಹತ್ರದ ಏನ್ ದ್ವೇಷ ಅಂತ ನಿಮ್ ನಾಯಿ. ಕೇಳ್ಕೊಂಡ್ರೆ.
ಹ ಅದಕ್ಕೆ ಅದಾದ್ಮೇಲೆ ಎಷ್ಟ್ ಈತರ ಆದಾಗ ಎಷ್ಟು ಅಂತ ಅದು ತುಂಬಾ ಹಚ್ಕೊಂಡ್ ಬಿಡ್ತಿವ ಆಮೇಲೆ ಅದ ಆದ್ಮೇಲೆ ಊಟ ಮಾಡಕ್ ಮನ್ಸ ಆಾಗಲ್ಲ. ಅದಿಕ್ಕೆ ಇವಾಗ. ಮನೆಯಲ್ಲಿ ಏನು ಇಲ್ಲ ಹ್ಮ ಕೋಳಿಗಳಿವೆ. ಕೋಳಿಗಳದು ಅಷ್ಟೇ. ಸ್ವಲ್ಪ ದಿವಸ ಇರ್ತವೆ ಅ ನಮ್ಮ ಮನೇಲಿ ಅದಕ್ಕೆ ನಾವ್ ಏನ್ ತಗೊಂಡ್ ಬರೋದೆ ಬಿಟ್ಬಿಡ್ತೀವಿ ಏನಾದ್ರು ತಗೊಂಡ್ ಬಂದ್ರೆ ಅವ ಸತ್ತ ಹೋಗ್ಬಿಡ ಕೋಳಿಗಳು ಅಷ್ಟೆ ಸ್ವಲ್ಪ ದಿವಸ ಇರ್ತವೆ ಆಮೇಲೆ ಏನಾದ್ರು ಅದಕ್ ಕಾಯಿಲೆಗಳು ಬಂದ್ಬಿಟ್ಟು ಅವು ಸತಹೊಗ್ಬಿಡ್ತವೆ ಆಹ ಇವಾಗ ಅದಕ್. ಕೋಳಿ ಮಾತ್ರ ಇದ್ದಾವೆ ಅ ಅದಾದ್ಮೇಲೆ ಇದು ತಂದಿದ್ರಿ ನಾವು ಮೇಕೆಗಳು.
ಹಾ ಹೌದು.
ಅದು ಮೇಕೆನು ಹಂಗೆ ಗೊತ್ತ. ಮೇಕೆಯಲ್ಲಿ ಇದು ಹ್ಮ್ ಗಂಡು ಮೇಕೆಗೆ ತುಂಬಾ ಜಾಸ್ತಿ ರೇಟು.
ಹಾ.
ಅದಕ್ಕ ಬೆಲೆ ಜಾಸ್ತಿ ಗಂಡು ಮೇಕೆ ಮೇಕೆಗಳಲ್ಲಿ ಹ್ಮ್ ಒಂದ್ ಹೆಂಗ ಬೆಳೆಸಿದೀವಿ ಗೊತ್ತಾ ಫುಲ್ ಎಲ್ಲಾ ಜನ ಎಲ್ಲಾ ಹೇಳ್ತಾ ಇದ್ರು ನಮ್ಗೆ ಚೆನ್ನಾಗ್ ಬೆಳೆಸಿದೀರಾ ಇದು ಮೇಕೆ ಗಂಡ ಮೇಕೆ. ಅಂತ ಅಂದ್ಬಿಟ್ಟು ಒಂದು. ಒಂದು ಹನ್ನೆರಡು ಹದ್ಮೂರ್ ಸಾಕ ಇದ್ದತ್ತು ನಮ್ಮ ಮನೆಯಲ್ಲಿ ಅನ್ ಎಲ್ಲಾ ಸ್ವಲ್ಪ ಹಿಂಗೆ ತಾತಾಗ ಎಲ್ಲ ಹುಷಾರ ಇರ್ದೆ ಸ್ವಲ್ಪ ನೋಡ್ಕೊಳಕ್ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಹ್ಮ್ ಎಲ್ಲ ಮರಾಕ್ ಬಿಟ್ಟು ಎರಡು ಮಾತ್ರ ಇಟ್ಕೊಂಡಿದ್ವಿ
ಹಾ
ಹ್ಮ್ ಅದು ಗಂಡಿದು ಹೆಂಗ್ ಸಾಕಿದ್ು ಅದನ್ ಯಾರು ಹಿಂಗೆ ಪಾಯ್ಸನ್ ಏನು ಹಾಕ್ಬಿಡಿದಾರ ಅದಕ್ಕೆ ಅದು ಸತ್ ಹೋಗ್ಬಿಟತ್ತು ಅದಾದ್ಮೇಲೆ ಎಲ್ಲಾನು ಮರಾಕ್ ಬಿಟ್ಟು ಇವಾಗ ಏನು ಇರ್ಲಿಲ್ಲ ಹ್ಮ ಸುಮ್ಮನೆ ಮನೆಯಲ್ಲ. ಖಾಲಿ ಇರತ್ತೆ ಅಂದಬಿಟ್ಟು. ಕೋಳಿ ಮಾತ್ರ ತಗೊಂಡ್ ಬಂದಿ. ಕೊಂಡಿದ್ದಾರೆ ಇವಾಗ.
ಹೌದ. ಆ ಮೇಕೇನು ಬಿಡ್ಲಿಲ್ವಾ ನಿಮ್ ಮನೆ ಪಕ್ಕದಲ್ಲಿ ಇರೋರು.
ಅದು ಹೆಂಗ್ ಸಾಕಿದ್ವಿ ಗೊತ್ತಾ ಅದು ತುಂಬಾ ಚೆನ್ನಾಗಿತ್ತು ಅನ್ಕೊಂಡಿದ್ವಿ ಎಲ್ಲಾದ್ರು ಮಾರುದ್ರುನು ಚೆನ್ನಾಗಿರೋ ರೇಟ್ಗ್ ಮಾರ್ಬೇಕು. ಅಂತ ಎಲ್ಲಾ ಕೇಳ್. ಹೋಗಿದ್ರು. ಆದ್ರೆ ಹಂಗ್ ಆಗ ಬಿಟ್ಟತ್ತದು.
ದ್ವೇಷ ಅನ್ಸುತ್ತೆ ನಿಮ್ ಮೆಲೆ ನಿಮ್ಮ ಮನೆ ಪಕ್ದಲ್ಲಿ ಇರೋರಿಗೆ.
ಏನ್ ದ್ವೇಷಾನೊ. ಎಲ್ಲ ಪ್ರಾಣಿಗಳ ಮೇಲೆ ಅವ. ಅವ್ರಿಗೆ ಅದು ಕರ್ಮ ಅಲ್ವಾ ಅವ್ರಿಗೆ ಅದು ಮತ್ತೆ ವಾಪಸ್ ಆಗತ್ತ ಅಷ್ಟೇ.
ಹ ಕರ್ಮ ಬಿಡಲ್ಲ.
ನಾವು ಅದಕ್ಕೆ ಏನು ಅವ್ರ ಹತ್ರ ಇದ್ ಮಾಡ್ಕೊಳ್ಕ್ ಅವರು ತುಂಬಾ ಒಂಥರ ಅವ್ರು ಕಿತಾಪತಿ ಜನಗಳು. ನಾವ ಎಸ್ಟ್. ಮಾಡಿದ್ರೆ ಅವ್ರು ಅಷ್ಟ ಮಾಡ್ತಾರೆ ಅದಕ್ಕೆ ನಾವ್ ಅವ್ರನ್ನ ಇದ್ ಮಾಡ್ಕೊಳಕ್ ಹೋಗಲ್ಲ.
ಹ್ಮ್.
ಅವರು ಮೊನ್ನೆ ಅಂದ್ರೆ ಮೊನ್ನೆ ಕೂಡನು. ನಾವು. ಒಂದು ಹಾಸ್ಪಿಟ್ಲ್ ಅಲ್ಲಿ ಇದ್ದೀವಿ. ಹ ನಮ್ಮ ಅಜ್ಜಿ ಒಬ್ಬಳೆ ಮನ. ನಲ್ಲಿ ಇದಾರೆ ಆಗ್ಲೂ ಕೂಡ ಜಗಳ ಮಾಡಿದ್ದಾರೆ ಅವ್ರು.
ಏನಕ್ಕಂತೆ ಏನಾಯ್ತಂತೆ ಮತ್ತೆ ಅವ್ರಗೆ.
ಅವರ ಸ್ವಲ್ಪ ಹಾಗೆ ಏ ನಾವ ಎಲ್ಲಾ ಅಲ್ಲಿದ್ದೀವಿ. ಹಾ ಅವ್ರುಗ್ ನೋಡಿ ಆಚೆ ಚಿಂತೆೆ ನಮ್ಮಗ್ ನೋಡಿದ್ರೆ ಆ ಚಿಂತೆೆ ಅವ್ರಿಗೆ ಇಲ್ಲಿ ಜಗಳ ಮಾಡದು ಚಂದ ಹಾ ಹಂಗೆ
ಹ್ಮ್ ಚೆನ್ನಾಗಿದಾರೆ ಅಲ್ಲಾ.
ಹಾ ಅವರು ಏನ್ ಚೆನ್ನಾಗೆ ಇರ್ತಾರಲ್ಲ. ನಿಮ್ಗೆ ಹಾಡೆಲ್ಲ ಕೇಳ್ತೀರಾ?
ಹಾ ಹಾಡು ಅಂದ್ರೆ ತುಂಬಾ ಇಷ್ಟ ನಂಗೆ ಹಳೆ ಹಾಡು ಅಂದ್ರೆ ಇದ್ದಿದ್ದು ತುಂಬಾ ಇಷ್ಟ ನಂಗೆ,
ಹ್ಮ
ಇವಾಗ ಮತ್ತೆ ನೀವು ನೀವ್ ಚೆನ್ನಾಗಿ ಕೇಳ್ತಿನಿ ನಿಮ್ಗೆ ಇಷ್ಟ.
ಹಾ ನಂಗೆ ಬಾನ ಮಕ್ಕ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಯಾವ ರೀತಿ ಹಾಡುಗಳು ಇಷ್ಟ
ನಂಗೆ ಟಪಾಂಗುಚಿ ಹಾಡ್ಗಳು ಅಂದ್ರೆ ತುಂಬಾ ಅಂದ ನನ್ಗೆ ಬೇಜಾರಾಗ್ಲಿ ಖುಷಿ ಆಗ್ಲಿ ದುಃಖ ಆಗ್ಲಿ ಏನಾದ್ರು ಪರವಾಗಿಲ್ಲ ಟಪಾಂಗುಚಿ ಸಾಂಗ್ಸ್ ಬೇಕು.
ಹಾ ನಿಮ್ ಧ್ವನಿ ಕೇಳ್ರೇನೆ ಹಾಗೆ ಅನ್ಸುತ್ತೆ ಅಷ್ಟು ಆಕ್ಟಿವ್ ಆಗಿರ್ತೀರ
ನಿಗೆ ಮಾಡಿ ನಾವ ಬೇಸ ಮಾಡ್ಕೊಳೋ ಜಾಸ್ತಿ ನಾನು ಬೇಜಾರ ಮಾಡ್ಕೊಳ್ತೀನಿ ಕೆಲ ಅಂದ್ರಲ್ಲಿ ಅಲ್ಲಿ ತುಂಬಾ ಖುಷಿಯಾಗಿದ್ದಿದೆ ಜಾಸ್ತಿ ನಾನು
ಮಳೆ ಇಷ್ಟನಾ ನಿಮ್ಗೆ.
ಹಾ ಮಳೆ ತುಂಬಾ ಇಷ್ಟ ಅ ಮನ ಮಳೇಯಲ್ಲಿ ನೆನೆಯೋದು ಇಷ್ಟ ಆದ್ರೆ ಜಾಸ್ತಿ ಇಷ್ಟ ಆಗಲ್ಲ ಈ ನಡುವೆ ಇಷ್ಟ ಆಗ್ತಲ್ಲ ಯಾಕೋ
ಏಕೆ ನೀರ್ ಚೆನ್ನಾಗಿ.
ಹಾಗೆನಿಲ್ಲ ಏನ ಬರ್ತೀರಾ. ಚಿಕ್ಕ ವಯಸ್ಸಲ್ಲೇ ಇತ್ತು ಅದರ ಇವಾಗಿಲ ಆ ಎಪ್ಪ.
ಹ್ಮ್ ಮಳೆ ಸಮಯದಲ್ಲಿ ನೆನಪಾಗ ಒಳ್ಳೆ ಘಟನೆ ಯಾವುದು? ದು ಏನಾದ್ರು ಇದೆಯಾ ಆ ತರ. ಮಳೆ ಬಂದಾಗ ಈಗ ಆಗಿದೆ. ಹ ಯಾವತ್ರ ಬಿದ್ದಬಿಟ್ಟಿದ್ರ.
ಇಲ್ಲಾ ರೀ.
ಹಾ
ಶಾಲೆಲಿ ಇದ್ದಾಗ ನಾನು ನಾನ್ ಮಳೆಲಿ ನೆನಿತಾ ಇದಿನಿ. ಫುಲ್ಲ ನಾನ್ ಹಾಕೊಂಡಿದ್ದ. ಶಾಲೆ ಡ್ರೆಸ ವೈಟ್ ಕಲರ್ ಇತ್ತು ನಮ್ಗೆ ಹ ಬಳಿ ಬಣ್ಣದ್ದು ನಮ್ಗೆ ಮಳೆಯಲ್ಲಿ ಜೋರ ಬರ್ತದೆ ಕೊಚ್ಚ ಎಲ್ಲ ಆಡತಾ ಇದಾರೆ ಹುಡ್ಗಿರು ಹುಡ್ಗಿರು ನಾನು ಹೋದೆ ಇದ್ರಲ್ಲಿ ಏನಿದೆ ಹೇಳಿ ಯಾವಾಗ ಅಕ್ಕ ನೋಡ್ಬಿಟ್ಟು ಟ್ಟು ನನ್ನ ಮನೇಲಿ ಫುಲ್ಲ ಅವತ್ತು ಹೆಂಗ್ ಬಿತ್ತು ಅದೇ ಅಂದ್ರೆ ನಂಗೆ ನನ್ಗೆ ಹೇಳಕ್ ಆಗ್ತಲ್ಲ ನಂಗೆ ಅಳಕು ಆಗ್ತಾ ಇಲ್ಲ ನನ್ಗೆ ಅವತ್ತು ವಾಷ್ರೂಮ್ ನಂಗೆ ಸುಸು ಬೇರೆ ಬಂದಿತ್ತು ನ ನ ನನ್ನ ಅಪ್ಪ ಕಂಡರೆ ತುಂಬಾ ಅಂದ್ರೆ ತುಂಬಾ ಭಯ ಅವಾಗ ಹೆಂಗ ಹೊಡಿತಾ ಇದ್ರು ಅಂದ್ರೆ ನನಗೆ ನನ್ ಕೇಳ್ತಾ ನನ್ ಸುಸು ಬರ್ತ. ಗದ ಅಂತ ಅಪ್ಪಗ ಹೇಳಕ. ಇತ್ತರ ನ ನನ್ನ ಕೈಯಲ್ಲಿ.
ಹಾ
ಆತರ ಆಗೋಗ್ಬಿಟ್ಟಿತ್ತು ಒ ಸಮಯ ನಂಗ ತಪ್ಪಾ. ನ ಭಯ ಬಿಳ ಕುಡಿಲ್ಲ ಆದರ ಇವಾಗ ಇದು ಇಲ್ಲ ಅಷ್ಟೊಂದುಂದು
ಹ್ಮ್ ಕೇಳ್ತಾ ಸಂತೋಷ ಆಯ್ತು
ಇಾ. ಹ್ಮ ಮತ್ತೆ ಏನ್ ಸಮಾಚಾರ ನಿಮ್ದು ನಿಮ್ಗೆ ಏನಾದ್ರು ಘಟನೆ ಆತರ.
ಹ್ಮ್ ಆತರ ಮಳೆ ಬಂದಾಗ ಏನಿಲ್ಲ ಅದೇ ಬೀಳ್ತೀವಲ್ಲಾ. ಅದೇ ಅ ಅದು ಬಿಟ್ರೆನು ಏನಿಲ್ಲ.
ಚತ್ರದಲ್ಲಿ
ಇಲ್ಲ ಇಲ್ಲ ಇಲ್ಲ ಇಲ್ಲ ಹಾ ಹಾ ಆ ತರ ಏನ ಇಲ್ಲ ಅದ್ರಲ್ಲಿ ಅಂದ್ರೆ ನಾನ ಹ ಹ್ಮ್ ಉಪ್ಪೆನಲ್ ಬರ್ಕೊಂಡ್ ಬರ್ತತೆ ಜಾಸ್ತಿ
ಹಾ
ಹಾ ಆ ವೈಟ್ ಅದ್ರಲ್ಲಿ ಅದ್ರಲ್ಲಿ ಬೈಸ್ಕೊತ ಇದ್ದಷ್ಟೇ. ಫುಲ್ಲು. ಪಟ್ಟ ಫುಲ್ ಪೆನಲ್ ಬರ್ಕೊಂಡ್ ಬರ್ತಾ್ದೆ.
ಆ ಅಂದ್ರೆ ಕೈ ಸುಮ್ ಸುಮ್ನೆ ಆಡೋದ ಅಥವಾ ಬೇಕು ಅಂತ ಬರ್. ಕೊಳ್ತಾ ಇದ್್ರರು.
ಆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಮತ್ತೆ ಮುಂದಿನ ಕರಿ ಎಲ್ಸ. ಗಣ.
ಹಗೆ ನ್ಯವದಾ.
ಹಾ.
ಹ್ಮ್.